ಹ ಏನುಳ್ಳ
ಹಲೋ
ಏನ್ ಮಾಡಕತ್ತಣ
ಏನಲ್ಲಣ ಸುಮ್ಮಿ ಕೊಂಚ
ಊಟಾ
ಊಟ ಆಗೆದನ.
ಎಲ್ಲಿ ಡ್ಯೂಟಿ
ಆ
ಎಲ್ಲಿದಿ.
ಇಲ್ಲ ಹಾಸ್ಪಿಟಲ ಇದ್ದೆ.
ಹೌದಾ.
ಹ್ಮ. ಆ
ಕೆಸಾಗ
ಒನ್ ನಾರ್ಮಲ್ ಡೆಲಿವರಿ ಆಗಿದ.
ಹ್ಮ. ಊಟ ಎಲ್ಲ ಆಗ್ಯದ.
ಆ
ಊಟೆಲ್ಲ ಆಗೇದ.
ಹ್ಮ ಆಗಿದ್ದ ಮೇಡಮು ಇಲ್ಲಿ ಹೇಳ ಅವ್ರ ಅವರ ಮನೆ ಇಲ್ಲೇ ಬಾಜು
ಹ್ಮ.
ಕುನ್
ಹಾ
ಹೋಗ್ತಾಳ ಈಗ ಹೋಗ್ತಾಳ.
ಹ್ಮ್ ಹ್ಮ
ಹ್ಮ.
ಬರ್ತಾಳೇನ ಹಾಸ್ಪಿಟ್ಲ ಗಳೇ
ಏನ್ ಮಾಡ್ತಾಳ ಗೊತ್ತಿಲ್ಲ.
ಹ್ಮ. ಬಾಳ ಬೆರಿಕಿ ಆಳ ನಿಮ್ ಮೇಡಂ.
ವದರ್ತ ಅ ತಚು
ಹ
ಹಾ
ಹಂಗೆ ಬಯ್ತರ ಅಂದ ಇದು ಎನ ನಾ ಅಂದಲ್ಲ ಅಂದಸ ಕೊಟ್ಟಲ ಸುಮ್ ಪೆಟ್ರೋಲ್ ಆಗತ್ತ ರೀ ಮೇಡಮ್. ಗಾಡಿಗ ಇವತ್ ಎಷ್ಟಕ ಬಂದ್ರರಿ ಎಂಟ ನಲ್ವತ್ ಬಂದ ಎಷ್ಟ ಆಯ್ತ್ ಟೈಮ್ ನಲವತ್ತ ನಿಮಷ ಆಗ ಎಸ ರೀ ಮೇಡಮ್ ಒಂದ್ ಸ್ವಲ್ ಪೆಟ್ರೋಲ್ ಆಗತ್ರಿ ಗಾಡಿಗಿ ಅಂತಂದೆ.
ಹ್ಮ.
ಹ್ಮ್ ಮೊದ್ಲ ಗೊತ್ತ ಏನ್ ನೈಟ್ ಡ್ಯೂಟಿ ಹೋಗ್ತರ ಗೊತ್ತಿರತ್ತಲ್ಲ ಮದ್ಲ ಒ ಎಮರ್ಜೆನ್ಸಿ ಇಟ್ಟ ನೈಟ್ ಅವಾಗ ಓಡದರ ಸಿಗುತ್ತ ಅನ್ಪೆಟ್ರ ಅಂತಂದ್ರ.
ಹ್ಮ.
ಬರಾಕ ಇಲ್ಲೇ ಶಪುರ ದಾಗ ಒಂದ ಆಫ್ ಐತ್ರಿ ಅಲ್ಲ ಎಟ ಅಯ್ತ್ರಿ ಹಕ್ಸ ಬರಕ ಅಂತ ಐತಿ ಅಂದು
ಹ್ಮ್ ಸುಮ್ಮ ಆದ.
ಹ ಹಂಗೆ ಅಂದ್ರ ಅಣ್ಣ ಒಳಗ ಒಳಗ್ ಬರಕ್ ಆಗಲ್ಲೆನ ಅಂತ ಅಕಿ ಅಂತಳ ಒಳಗ ನೋಡಿದ್ರ ಅವರ ಡೆಲಿವರಿ ಮಾಡ
ಹ್ಮ ಅದೇ ಅಂದ್ರ ಏನ ಮಾಡ ಚೆಮ ತಗದ್ ಬರ ಆಯತಿ ಇಲ್ಲಿ ಇಲ್ಲೇ ಕುಂದಿರ್ತದ. ಹೌದ ದ ಡೆಲಿವರಿ ಮಾಡ್ಬೇಕ ಅಲ್ಲ ಒಳ ಕರ ಬರ್ತೀದ್ವಿ ಹೊರಕರ ಹೋಗತಿದ್ವಿ ತೋಟಗಾರ ಹೊರಗ ಹೋರ ಬರ್ತವಿ ಈಗ ನೋಡಿದರೆ ಬರೇ ಕೆಳಗೆ ಕುಂತಿದ್ವಿ ಬಂದ್ರೆ ಮೇಡಂ, ಕೆಳಗೆ ಹೋಗೋಣ ರಿಸೆಪ್ಶನ್ ಕುಂದರಬೇಕ್ರೀ ಒಬ್ರು ಇಲ್ಲಂದ್ರೆ.
ನೀವ ಅಲ್ಲಿ ಕಾಲಿ ಬಿಟ್ರೆ ಹೆಂಗ್ರಿ ಅಂತ ಅಂದೀ ಕಾಲಿ ಬಿಟ್ರೇ ಅಲ್ಲಿ ಯಾರನ ಶಿಷ್ಟ್ರು ಕುದುರೆಸಬೇಕಲ್ಲ ಕುಂತ್ರುಸಿ ಪಾಲ್ ಬರ್ಬೇಕಲ್ಲ ಮ ಅದಕ್
ಹ್ಮ
ನಿನ್ನನ ಬಾ ಅಂದ್ರಮ್ಯಾಗ.
ಹ್ಮ್ ಸುಮ್ ಕುಂದುರ್ತಿದ್ದಿ ಏನ್ ಕೆಲ್ಸ ಕಲ್ತವಿ ಏನೆಲ್ಲಾ ಹೊಟ್ಟ ಬಂದ. ಬೈದರೆ.
ಒ ದಸ ಮನ ಅಲ್ಲಿ ಪೊಂದರಕ ಅರ
ನಾ ಸಿಸ್ಟ್ರಿಗೆ ಹಳ್ಬೇಕು ಸಿಸ್ಟ್ರ ರಿಕ್ವೆಸ್ಟ್ ಮಾಡ್ಕಂತ ಅಂದ್ರೆ ನೀ ಬರ್ಬೇಕ ಅಂದ್ರು ನಾನು ಸುಮ್ಮನಾದೆ ಏನಂಬದು.
ಲಾಸ್ಟ್ ಅಂಮತ್ಯ.
ಹ
ಬೈತಿದ್ದ ಇನ್ನೊಂದ್ ಸ್ವಲ್ಪ ನಾ ಎಂಟ್ರಿ ಮಾಡಂದಾಗ ಎಂಟ್ರಿ ಮಾಡಿ ಕೊಟ್ಟಿಲ್ಲ ರಿಪೋರ್ಟ್ ಅಂತಾರ ಆರ್ ಸಾವಿರ ಕೊಡ್ತನವ ಪೇಮೆಂಟ್ ಅಂತ ತಂದ್ರ.
ಆರ ಸವರ ಕೊಡ್ತೀರ.
ಹ್ಮ್ ಇಲ್ರರಿ ಮೇಡಮ್ ನಾ ಅಷ್ಟೇವನ್ರಿ ನೋ ಬೇಕ ಕೇಳ್ರಿ ಕೇಳ್ಕೊಂಡ್ ಬಂದು. ಅ ಮತ್ತೆ ಅವ್ರ ಏನ ಪಾಸ್ವರ್ಡ್ ಅವ ಚೇಂಜ್ ಮಾಡವಂತ ಆಕ ಮತ್ತೆ ಕೇಳ ಇದೀರ ಅಚ್ಚಿದಫೋನ್ ಅಂದ್ರೆರು ನಾ ಕೇಳಿ ನಾವುದ್ರೆ ಪಾಸ್ವರ್ಡ್ ಚೇಂಜ್ ಮಾಡಿ. ಅವಾಗ ನಾವು ಕೇಳ ಅಮೇಗೆ ಆದ್ರ ಹಾಕಲ್ ನಿಗೆಲ್ಲಾ ನಾನೇ ಹಾಕಿನನ ಅಂತ ಹೇಳಕತಿದ್ದ ಅವ್ರಿಗೆ. ಹದ್ರೆ ಮುಂಜಾನೆನೇ ನೈಟ್ ಎಲ್ಲ ಟ್ರೈ ಮಾಡಿದೆ ರೀ ಆಗಲ್ಲ ಸುಮ್ಮನೆ ಬಿಟ್ಟಿನ್ ರೀ ಅಂತಂದ್ರೆ.
ಹ್ಮ ಈಗ ಆಕೆ ಕೇಳ ಹೋಗ ನೀನ್ ಒಂದ್ ಟೈಮ್ ಕರೆಕ್ಟ್ ಆಗ ಯಾಕ ಪಾಸ್ವರ್ಡ್ ಆಗೋದದ ಅಕಿ.
ಅದ ಚೇನ್ ಮಾಡಿದ್ದು ಕರೆಕ್ಟ್ ಪಾಸ್ವಡ್ ಬರ್ದಳಲ್ಲ. ಮಟ ತಳ ತಳಲ ಸರವ್ಮ ಒಂದೊಂದ್ ಟೈಮ್ ತಗಲಲ್ಲ ಅದು.
ಇದ್ ಎನ ಯೋಧರ ಸಮಸ್ಯೆ ಏನ್ ನೆಟ್ವರ್ಕ್ ಪ್ರಾಬ್ಲಮ್
ಎನೋ ಗೋತ್ತಿಲ್ಲ ನೆಟ್ವರ್ಕ್ ಪ್ರಾಬ್ಲಮ ಇರ್ತಿದ್ವೋ
ಯಾವನು ಹಾವ
ಇವತ್ ಯೇನ್. ಅನ್ ಮಾಡ ನೋಡುತ್ನ ನೋಡುದ್ ಮೇಲೆ ನಾನೇನ್ ಇಲ್ಲ.
ಅಲ್ಲಾ ಮೇಡಮ್ ಬಂದ್ರೇ ಒಂತರಾ ಮತ್ತ ಹಾಕಿ ಬಂದು ಹೋದ್ಮೇಲೆ ಮಾಡಕತಿ
ಮೇಡಮು.
ಬಂದುದು ಒದರಳಂತ ವರ
ಯ ಕೊತ ತ.
ಮನಿಗೆ. ನೋಡಣ ಒಳಗ್ ಅಟೆಂಡರ್ ಅಣ್ಣ ಒಳಗಡೆ ಅಟೆಂಡರ್ ಇರ್ ತರೇನೊ ಒಂದ್ಸಲ ನೋಡ್ ಬರಬೇಕು ಮೇಲ್ ಅಟೆಂಡರು ಹೊರಬಂದ.
ಅವ್ ಅವ್ ಬಂದಾರಲ್ಲ ಆಯ್ತು ಮ್ಯಾಗಂತ್ ಯಾರಿಲ್ಲ.
ಹ್ಮ
ಒಳ ಒಬ್ಬ ಅಣ್ಣ ಹೋಗಿದನಲ್ಲಿ ಬಂದ್ನಲ್ಲೇ.
ಕಣ್ಣಾಡಿಸಿಕೊಳ್ಳನ ಒಂದು
ಮ್ಯಾಲೆಂತಿರಲ್ಲ ಇಲ್ಲಿ ಕೆಳಗಿಳಿಸು.
ಹ್ಮ್ ಹ್ಮ
ಯಾರಲ್ಲ ಅಕ್ಕ ಅಲ್ಲಾನ ಎನ್ ಮುಖ ಆಗಲ್ಲ ಆಗಲ್ಲ ಆಗಲ್ಲ ಅದು ಬ್ರೆಡ್ ಇಬ್ರದ ಅದು ಅಲ್ಲ ಬ್ರೆಡ್ಂಗ ಹತ್ತಿ ಮಾಡ್ರೆ ಮರ್
ಹ
ಇದ ಹೇಳಣ ಏನಂತಣ್ಣ ಯಾರೋ ಏನಂತಾರ
ಈಣ ಜಗಡೆಕ್ಕತ್ತಲ್ಲ ಯು ಕುಡ ಹ್ಮ
ದಯಾ ಮಾಡಳ ಎ ಮತ್ತ ಒವಾರ ಮತ್ತರ ಅಂತ
ಸುಟ್ಟ ದಲ್ಲ ಅದನು
ಓ ಬೇಟ ಗಿಟ ಹ ಬತ್ತಲ್ ಮತ್ತ
ಹ
ಹಲೋ
ಹ್ಮ್
ಇಲ್ಲಿ ಮಗ ಅಂತಲೇನಾ ಹಾಕಿ
ಹ
ಮಾಯೆ ಮಕ್ಕತ್ನಲೇನಾ
ಹ್ಮ್ ಹ್ಮ್
ಅದ ನ ಎಂಟ್ರಿ ಮಾಡ
ಹ ಮೂರ್ ಎಂಟ್ರ ಮಾಡಳೇನು ಮಮತ ಶಿವಮ್ಮ ಭಾಗ್ಯಶ್ರೀ ಮ ಶಿವಮೋ ಭಾಗ್ಯಶ್ರೀ ಅ ನೆಟ್ಟ ಮಾತ್ ಭಾಗ್ಯಶ್ರೀ ಬಂದ ತಗದಾಳ ಮೇಡಮ್ ಸರಿ ಮಾಡ್ಯಾರ ಶಿವಮ ತಗಾಳ ಮಮತಾ ತಗದಾಳ ಪ್ರೇಮ ಹ ತೆಗ್ದಂಗ ತೆಗ್ದಳ ಆಗ್ಯದ ಕೆಲ್ಸ
ಅದು ನಿನ್ ವಾಟ್ಸಪ್ ಮಾಡಂತ ನೋಡೋಣಷ್ಟ
ಏ ಮಾಡಬೇಕು ಕಣ
ಅದು ಅ ಲಾಗಿನ್ ತಗಳ ಅದ್ರಾಗ ಲಿಂಕ್ ತ್ ತ
ವಾಟ್ಸಪ್ ಕನೆಕ್ಟ್ ಆಗ್ತದೆ
ಹತ್ತಾ
ಹ್ಮ್
ಅ ಮಾಡ ನೋಡಮಾ ಪಿಡಿಎಫ್ ಹಾಕ್ತೀನಿ ಕನೆಕ್ಟ್ ಆಗ್ತಾ
ಕನೆಕ್ಟ್ ಮಾಡ್ಬೇಕಣ ಮಾಡ್ಬೇಕ
ಹಾ
ಕನೆಕ್ಟ್ ಮಾಡ್ಬೇಕು ನಮ್ಮ ಸಮ ಏನ್ ಪೋನ ಅಚಲಿಲ್ಲನ ಇವತ್ತು
ಹಾ
ನಮ್ ಸುಮ ಫೋನ್ ಹಚ್ಚಲಿಲ್ಲ ಈವತ್ತ
ಕದ ಸತಷ ತಣ ನ ಸ್ಜನ ಆಯತ್ ಸ್ಜನ
ಏನಂದ
ಯಾಕ ಎಂತಲ್ಲ ಯಾಕ ಮಾತಾಡ್ಸ್ಬಡದ ಅ ಇಲ್ಲ ನ ಮೊದಲ್ ರ ನಾನು ಮಾತಾಡತೀನ ಇಷ್ಟಿಲ್ಲ ನೀ ಮಾತ ಆಡಸ್ಕೊಡ ಅಂತ ಎಷ್ಟು ದಿನ ಮಾತಾಡ ಕೊಡ ಅಂತೆ ನಾನ ನೀ ಬೇಡ ನೀ ನಾವ ಬೇಡ ನಮ್ಮ್ ಮಾತ್ರ ಸ್ವಲ್ಪ ಟ ನನ ಅನ್ಸ
ಅಮನ್ ಸಿಂಗಬಟ್
ಮಾತಾಡ್ಸಲ್ಲ ಅಣ ಹಾಕಿ
ಮಾಡ್ತಸ್ತಾಳೇನ ಹ್ಮ ಅವನಿಗೆ ಬಂದ ಅವನು ಅವನು ಅವನಿಗೆ
ಇ ಬರ್ಲಿ ಹೋದಾರ ಇವತ್ ನ ಇಲ್ಲ ಇಲ್ಲಿ ನೋಡ ಮಗ ಇವು ತರಾಕ್ ಹೋದ ನೋಡ ಬರಿ ಅವಳ್ಧೆ ಹೇಳಳ್ತಾನಕಿ ಏ ತಾರೇ ಲೈನ್ ಹೋಗ ನೋಡ್ದಾನ ಏನ್ ಮಾಡ್ಯನ್ ಮಹಾಲಕ್ಷ್ಮಿದೇ ಹೇಳ್ತಾನೆ ಬರ ಬರೇ ಮಹಾಲಕ್ಷ್ಮೀ ಚಿರತ ನಂದ ದೇವ
ಹ್ಮ್ ಹ್ಮ್
ಮಾದಕತಾಳೇನೋಡು ಹಿಂಗ ಮಾಡ್ಕ ತಗೋಡು ಮಾತಾಡ ಪರವಳಿ ಈಗ ನ ಅಂದ್ರೆ ಹಿಂಗ
ನಾತ್ರಿಗೆ ಮಾಡಡಿವೆಂಗು ಕಡಕ ಏಳು ಗೊತ್ತದತ್ತಕ ಸುಮ್ಮಿರುತಿದಿಯ ಮಣಕಾರಲ್ಲ
ಹ ಹ್ಮ ಹೇನು
ಕವಾ ಅನ್ಲಿ ತಲಿ ತುಂಬಾ ಸುಳೆ ಮಗ ಬಂದಲ್ಲ ಕ ಕಲ್ಲ ಉಂಟದ ಹಾವಣ ಗೊತ್ತಾಗಲ್ಲ ನಮ್ಗನು ಎತ್ತಿ ಚುಚ್ಚಿಡದು ಹಚ್ಚಿಡದು ಪಸ್ಟ್ನ್ ಬದ ಹ ಇರ್ದದ ಇರ್ಲ್ಲದ ಏನೇನ ಹೇಳ್ತಾನ ಅವ್ರಗೆ ಹ್ಮ್ ಸುಮಕುಂತರ ಕುಂತರ್ ಏಲ ಒಳಗಡಬೇಕ ಅಲ್ ತಲೆಗ ಸುಮ್ನೆ ಕುಂತಿ
ಗರೋದು ಇದೆಲ್ಲ ಅಳ್ಕ ಮದ್ಲು ಎಲ್ಲ ಗೊತ್ತಿದ್ರನು ಸುಮ್ ಇತ್ತು ಸರ್ ಏನಂಗ
ಸುಮ್ನೆ ಬರ್ತಿದಾರನಾ ಸುಮ್ನೆಾರ ಅವರು ಬಟ್ ಇವಾಗ ಬಂದ್ ಇದ ಪೂರವ ಇದ ಹ್ಮ್
ಹ ಹ ಆಯ್ತ್ರಿ ಸರ್ ಪ್ಯಾಲೇಸ್ ಆಕ್ ನೋಡ
ಹ್ಮ ನಾಳ ಆಗ್ತದೆ ಎ ಮಾಡಳಡ್ಸ ಅಲೋಣ್ಣ ಕ ಸಿಸಟಮ ಸಿಸ್ಟಮ್ ಆನ್ ಮಾಡ್ತನ್ ಸ್ವಲ್ಪ ಕನೆ ಕ್ಟ್ ಮಾಡ್ಕಂತನಿ ಬರಲ್ಲ ಕಾಲ್ ಆಮೇ ಮಾಡ್ತನ್